ನಾವು ಟೀ ಕುಡಿದು ಪಲಾವ್ ಮಾಡಿ ಕುಂತಿದ್ವಿ.
ಕುಂತಾ? ರಾತ್ರಿ ಊಟುಕ್ಕದೇನಾ? ಪಲಾವೇನಾ?
ಹ್ಮ್ ಪಲಾವೆ ಪಲಾವ್ ನನಗ್ ಬಾಳ ಇಷ್ಟ ಅದಿಕ್ಕೆ.
ರಾತ್ರಿನು ಅದ್ನೆ ತಿಂತ್ಯ.
ಇವಾಗ್ ಮಾಡಿದ್ದೀನಿ.
ಹಾ ಮತ್ತೆ ರಾತ್ರಿಗೆ ಊಟಕ್ಕೆ?
ರಾತ್ರಿಗೇ ಮತ್ತೆ.
ಮತ್ತದೇ ಇವಾಗ್ ಮಾಡಿದ್ದೆ ಮತ್ ರಾತ್ರಿಗೆ ತಿಂತ್ಯಲ್ಲ ಮತ್ತೆ ಸರಿಯಾಗ್ ಒಟ್ಟೆ.
ಹ್ಮ್ ತುಂಬುತ್ತ ಹ್ಮ. ನೀವೇನ್ ಮಾಡತ್ತೀರಿ?
ನಾನು ಹಂಗೆ ಸುಮ್ನೆ ಏನೆನೊ ಯೋಸ್ನೆ ಬಂತು ತಲೇಲಿ. ನಾ ಅಂಡ್. ಕೊಂಡು ಅದ್ನೊಸ್
ಏನ್ ಯೋಚ್ನೆ?
ಇದೆ ನಮ್ ಹುಡ್ಗಿ ಹಿಂಗಿರ್ಬೇಕ್ ಇಂಗಿದ್ರೆ ಚೆನ್ನಾಗಿರುತ್ತೆಯೇ
ಹೂ ಹೂ ಹಿಂಗ ಹಂಗ ಅಂದ್ ಏನು ಹಿಂಗ ಹಂಗ ಅಂದ್ರ.
ಅಂದ್ರೆ ಈಗ ನಮ್ ತಂಗಿ ಮದ್ವೆೆ ಮಾಡ್ತೀವಿ ನಮ್ ತಂಗಿ ಮದ್ವೆ ಮಾಡಾದ್ಮೇಲ್ ನನ್ ಮದ್ವೆ ಆಗ್ಬೇಕು.
ಹ್ಮು ನೀವ್ ಮದ್ವಿವೆ ಆಗ್ಬೇಕಂದ್ರೆ ನಿಮ್ಮ್ ಹುಡುಗಿ ಹೆಂಗಿರ್ಬೇಕು.
ನಮ್ ಹುಡುಗಿ ಕ್ವಾಲಿಟೀಸ್ ಸ್ಪೆಷಲ್ ಆಗಿರ್ಬೇಕು ಯುನಿಕ್ಕಲ್ ಆಗಿರ್ಬೇಕು. ಯೂನಿ ಗರ್ಲ್ ಆಗಿರ್ಬೇಕು. ಒಂದನಲ್ಲಿ ಮಾಸ್ಟರ್ ಆಗಿರ್ಬೇಕು. ಒಂದ್ ಆಂಡ್ ಓನ್ಲಿ ಮಾಸ್ ಚಲ್ ಪೀಸ್ ಆಗಿರ್ಬೇಕು.
ಹ ಹ. ಯಾವದ್ರಲ್ಲಿ
ಎಲ್ಲಾದ್ರಲ್ಲೂ ಇವಾಗ ನಮ್ಮ ಹ್ಮು ಅದು ಇದಾಳೆ ಒಬ್ಳು.
ಹ್ಮು
ಅವಳ ತರ ಇದ್ರೆ ಸಾಕು. ಅವ್ಳಾದ್ರೆ ಪರವಾಗಿಲ್ಲ. ಅಂದ್ರೆ ಕ್ಯಾರೆಕ್ಟರ್ ಅಲ್ಲಿ ಕ್ಯಾರೆಕ್ಟರ್ ಅಲ್ಲಿ. ಇವಾಗ ಆ ಯಾರನ್ನಾ ಒಬ್ರನಾ ತುಂಬಾ ಇಷ್ಟ ಪಡ್ತಾ ಇದೀನಿ ಅಂದ್ ಮೇಲೆ ಅವ್ರಗೆ ಆ ಪ್ಲೇಸ್ ಕೊಟ್ಟಾದ್ಮೇಲೆ ಆ ಪ್ಲೇಸಗ್ ಇನ್ನೊಬ್ರನ್ ಕಂಪೇರ್ ಮಾಡಬಾರ್ದು.
ಹ್ಮು ಕಂಪೇರ್ ಅಲ್ಲ ರೀಪ್ಲೇಸ್.
ಕಂಪೇರ್ ಮಾಡ್ಬಾರ್ದು.
ಹ್ಮ್ ಓಕೆ
ಹ್ಮ್ ರೀಪ್ಲೇಸ್ ಅಂತ ಹೇಳ್ತಿಲ್ಲ ಕಂಪೇರ್ ರರಿಪ್ಲೇಸ್ ಮಾಡಲ್ಲ ಮದ್ವೆ ಆದ್ಮೇಲೆ ಮದ್ವೆ ಆದ್ಮೇಲೆ ಯಾರು ರಿಪ್ಲೇಸ್ ಮಾಡ್ತಾರೆ
ಹ್ಮ್
ಕಂಪೇರ್ ಮಾಡಬಾರ್ದು ಅಷ್ಟೇ ಈಗ ನನ್ ನಾನ್ ಹಿಂಗಿ ಹಿಂಗಿರ್ಬೇಕಾಗಿತ್ತು ಹಂಗಿರ್ಬೇಕಾಗಿತ್ತು ಇವ್ರ ತರ ಇರ್ಬೇಕಾಗಿತ್ತು ಯಾರೋ ರೋಡಲ್ಲಿ ಹೋಗ್ತಾರ್ತಾರೆ ಕಪಲ್ಸ್ ನೋಡಿ ನನ್ ಇವರ್ ತರ ಇರ್ಬೇಕಾಗಿತ್ತು
ಹ್ಮ್ ಹ್ಮ್ ನಮ್ ತರಾನ ಅವ್ ಇರ್ಬೇಕು ಅನ್ನ ಹ್ಮ್
ಆಮೇಲೆ
ಹ್ಮ್
ಅವ್ರನ್ನನ್ನ ತುಂಬಾ ಕೇರ್ ಮಾಡ್ಬೇಕು ಅಂದ್ರೆ ನಮ್ಮಅಮ್ಮ ನನ್ನ ಹೆ ಕೇರ ರ್ಮಾಡ್ತಾರಂದ್ರೆ ತುಂಬಾ ಚೆನ್ನಾಗಿ ಕೇರ್ ಮಾ ನಮ್ಮ ಅಮ್ಮ ಕೇರ್ ಮಾಡ್ತಾಳೆ ಅವಳು ಅದೇ ತರಾನೇ ಇರ್ಬೇಕು ಅಂತ ನನಿಗೂ ಆಸೆ
ಹಾ ಕೇರ್ ಮಾಡಿದ್ರೆ ಸಾಕಾ
ಕೇರ್ ರ್ಮಾಡಿ ಚೆನ್ನಾಗ್ ನೋಡ್ಕೋಬೇಕು ಹಂಗ ಅಂತ ಅವ್ರನ ಮದ್ವೆ ಆಗಕ್ ಆಗಲ್ಲಲ್ಲ
ಹ್ಮ್ ಅದಕ್ಕೆ ವಾಟ್ ಆಲ್ ದಿ ಕ್ಯಾರೆಕ್ಟರ್
ಆಕ್ಟರ್ ಅಣ್ಣಾಕ್ ಅದ್ನೇ ಹೇಳಿದ್ನಲ್ಲ ಒಬ್ಬರಿಗೆ ಈಗ ಒಂದು ಪ್ರೀತಿ ಕೊಡ್ತಾ ಇದನಿ ಅಂದ್ರೆ ಅದನ್ನ ಕಂಪೇರ್ ಮಾಡಿ ಕೊಡ್ಬಾರ್ದು ಈಗ ನಾನು ಈ ತರ ಮಾಡ್ತಾ ಇದ ತನಿ ಅವ್ರದ್ದಂತ ಒಂದು ಸ್ಪೆಷಲ್ ಆಗಿ ಇರ್ಬೇಕು ಓ ನನ್ಗೆ ಬರೀ ನಮ್ಮ ವೈಫ್ ಹತ್ರ ಅಷ್ಟೇ ನನಗೆ ಈ ತರ ಸಿಗೋದು ನಂಗ ಬೇರೆ ಯಾರು ನಮ್ಮ ಅಮ್ಮನ ಆತರ ಕೇರ್ ಮಾಡಲ್ಲ ನನ್ನ ವೈಫ್ ಇಷ್ಟು ಚೆನ್ನಾಗಿ ಕೇರ್ ಮಾಡ್ತಳ ನನ್ನ ಯಾರು ಇದ್ದೋರು ಬೇರವ್ರು ಬಂದಿದರು ತರ ನನ್ನ ನನ್ನೋಡ್ಕೊಂತರ್ಲಿಲ್ಲ ಹಾ ಆ ತರ
ಸ್ಪೆಷಲ್ ಅಂದ್ರೆ ಅವರು ಯುನಕ್ಗಿರ್ಬೇಕು ಅವದ ಏನಿದ್ರು ಫ್ಯಾನ್ಸಿ ಈ ತರಾ ಹಿಂಗೆ ಡ್ರೆಸ್ ಮಾಡ್ಕೋಬೇಕು ನೀನು ಅವರು ನ ನನ್ನ ಅವ್ರ ಜೊತೆಗೆ ಒಂಥರ ಸ್ಪೆಷಲ್ ಆಗಿ ತೊಗೊಂಡು ಹೋಗ್ಬೇಕು
ಹ್ಮ್
ಅವ್ರ ಲೈಫಲ್ಲಿ ಯಾವತ್ತೂ ಹ ರಿಗ್ರೆಟ್ ಆಗಿರಬಾರ್ದು ಆ ಥರ ನನ್ನವರನ್ನ ನೋಡ್ಕೋಬೇಕು
ಹ್ಮ್
ಇವಾಗ ಒಂದು ಇಬ್ರು ಮದ್ವೆ ಆಗಿರ್ತಾರೆ ಏನೋ ಒಂದು ಕಷ್ಟ ಬಂದ್ರುನು ಇಬ್ರು ಸ್ಟ್ರಗಲ್ ಆಗಿರ್ತರೆ ಬಟ್ ಇಬ್ರು ಆಟಟ್ ಟೈಮ್ ಅವ ರು ಹೆಂಗೆ ಅದನ್ನ ಮೇಲ್ ತಗೊಂಡ್ ಹೋಗ್ಬೇಕಂದ್ರೆ ಈಗ ಒಂದ್ ಲೈಫಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಾಗುನು ಹುಡುಗಿ ಆಗಿರ್ಬೋದು ಅವ್ರ ಗಂಡನ್ಗೆ ಹೆಂಗ್ ಸಪೋರ್ಟಿವ್ ಆಗಿರ್ಬೇಕು ಅಂದ್ರೆ ನಾವು ಕೆಲವೊಂದು ರೀಲ್ಸ್ ಅಲ್ಲಿ ವೀಡಿಯೋಸ್ ಅಲ್ಲೆಲ್ಲ ನೋಡ್ತಾರ್ತೀವಿ ಇವಾಗ ಒಬ್ಬೊಬ್ರು ಏನ್ ಮಾಡ್ತಾರೆ ಇಬ್ಬರು ಸೇರ್ಕೊಂಡು ಹ ಒಂದು ಬೇಕರಿ ತರ ಮಾಡೋದು ಏನು ಅಂತ ತರ ಯುನಿಕ್ ಆಗಿ ಬೇಕ್ರಿ ಮಾಡೋದಾಗಿರ್ಬೋದು ಒಳ್ಳೆ ಟೇಸ್ಟ್ ಕೊಡೋ ತರ ಒಂದು ಸ್ಟಾಲ್ ಮಾಡ ಮಾಡೋದಾಗಿರ್ಬೋದು ಈಗ್ ಹಾ ಒಬ್ಬೊಬ್ರುನು ಮಸ್ಕ್ ಬಂದಂತೆ ಮಾಡರ್ತಾರೆ. ಬನ್ ಮಸ್ಕ್ ಅಂತ ಮಾಡ್ತಿರ್ತಾರೆ. ಅದಿಕ್ಕೆ ಆತರ ಒಂದ ಟೇಸ್ಟ್ ಬರೋತರ ಒಂದು ಇದು ಕೊಟ್ಬಿಟ್ಟು ಅವರು ಒಂಥರ ಗ್ರೋ ಅಪ್ ಆಗ್ಬೇಕು. ಹಾ ಟೇಸ್ಟ್ ನೋಡೆ ಜನ ಎಲ್ಲಾರೂ ಬರ್ಬೇ ರ್ಬೇಕು ಆತರ ಒಂದ್ ಬಿಸ್ನೆಸ್ ಮಾಡೋದಾಗಿರ್ಬೋದು ಆತರ ಎಲ್ಲದ್ರಲ್ಲೂ ಸಾಹತ್ ಕೊಟ್ಟು ಮೇಲೆ ಎ ಅಂದ್ರೆ ಎಕ್ಸಾಂಪಲ್ ಕೊಟ್ಟಿದ್ದು ನಾನ ಈ ತರಾ. ಒಂತರ ಒಂದು ಸಪೋರ್ಟಿವ್ ಆಗಿರ್ಬೇ ಕು ಅಂತ ನನ್ನ ಆಸೆ. ಈಗಾ ಇವನು ಹಾ ಏನೋ ಇವನ್ ಕೈಯಲ್ಲಿ ಆಗ್ತಾ ಇಲ್ಲಪ್ಪಾ. ತು ಇವನ್ ಎಷ್ಟ್ ಹೇಳಿದ್ರು ಇಷ್ ತ್ತೆ ನಾನ್ ಮತ್ತೆ ನನ್ನ ಹಂತವ್ರ್ ಮನೆಗ್ ಹೋಗ್ಬೇಡಾ ಅಣ್ಣಾ. ಆತರ ಫೀಲ್ ಬರ್ಬಾರ್ದು ಅವ್ರಗೆ. ಅವರು ಇವ್ನ್ ಯಾಕ್ ಹಿಂಗ ಆದಾ ಅವನ್ ಪ್ರಾಬ್ಲಮ್ಸನ ಕೇಳ್ಬೇಕ್
ಹ್ಮು
ಸರಿ ಬರುತ್ತಾ ಅಣ್ಣಾ ಅದ್ನ್ ಹೇಳ್ಕೊಡ್ಬೇಕು ಅವನ್ಗೆ. ನನ್ ಮಿಸ್ಟೇಕ್ಸ್ ಅಲ್ಲಿ ಅವ್ಳದ್ನೇನ್ ಹ ಕರೆಕ್ಷನ್ ಮಾಡಿರ್ಬೇಕು. ಅದನ್ ಬಿಟ್ಟು ಇಲ್ಲ ಅವ್ನ್ ಮಿಸ್ಟೇಕ್ ಮಾಡಿದ್ದಾನೆ ನಾನ ಅವ್ನ್ ಜೊತೆ ಇರಲ್ಲ ಅಂತೇಳಿ ಹೋಗ್ ಬಾರ್ದು
ಹ್ಮು
ಅವ್ನಗೆ ಯಾವಾಗ್ಲು ಒಂಥರ ಪಾಸಿಟಿವ್ ಎನರ್ಜಿ ಕೊಟ್ ಟ್ಟು ಅವನ್ಗೆ ಕ್ರೋ ಅಪ್ ಮಾಡಬೇಕು
ಹ್ಮ್
ಆಥರ ಇರ್ಬೆಕ್
ಏನೇ ಬಂದ್ರು ಇರ್
ನೀನ್ ಹೇಳ ಹಾ ನಿಮ್ಗೆ ಯಾವ್ತರ ಇರ್ಬೇಕು
ಹ ನಂಗೆ ಮ್ಮ್ ಫಸ್ಟ್ ಹ್ಯೂಮ್ಯಾನಿಟಿ
ಹ್ಮ್
ಹಾ ಏನಾವ್ ಬಂತು ಅಂತ ಅಂದ್ರೆ ಕೇರ್ಲೆಸ್ ಆಗಿರ್ಬಾರ್ದು ಬಿಕಾಸ್ ಗರ್ಲ್ಸ್ ಒಂದ್ ಮನೆ ಇದ್ರೆ ಇನ್ನೊಂದ್ ಮನೆಗ್ ಹೋಗಿರ್ತಾರೆ ಅವ್ರ್ ಒಂಥರಾ ಚ್ ಚೆನ್ನಾಗಿ ಬೆಳ್ದಿರ್ತಾರೆ ಮೈಟ್ ಬಿ ಬೆಲ್ ತಿಲ್ಲ ಅಂತಂದ್ರುನು ಏನೇ ಎದ್ರೊಳಗಡೆ ಏನೇ ಕೊರತೆ ಆದ್ರುನು ಓಕೆ ನಡಿತೈತಿ ಬಟ್ ಅವ್ರ ಖೇರಿಂಗು ಲವ್ವಿಗ್ ಒಳಗಡೆ ಯಾವಾಗ್ಲೂ ಶೇರಿಂಗ್ ಇದ್ ರ್ಬೇಕು
ಹ್ಮ್ ಹ್ಮ್
ಯೂನಿಕೋ ಏನು ಅದು ಏನ ಗೊತ್ತಿಲ್ಲ
ಹ್ಮ್
ಅವರು ಏನೇ ಮಾಡಿದ್ರುನು ನಾ ಎಕ್ಸೆಪ್ಟ್ ಮಾಡ್ಕೋಣ ರೆಡಿ ಇರ್ಬೇಕು ತಪ್ಪೋ ಸರಿನೋ ನಾನು ಅದನ್ನು ತಿದ್ದಬಲ್ಲೆ ಹಿಂದೆ ನಂಗೆ ನನ್ಗೆ ಗೊತ್ತಿಲ್ಲ ಪಾಸ್ ಇ ಪಾಸ್ ನನ್ ಜೊತೆ ಬಂದಂಗಂತರ ಬೆಸ್ಟ್ ಆಗಿರ್ಬೇಕು ನಾನ್ ಹಂಗ ರೆಡಿ ಮಾಡ್ ಹ್ಮ ಹಂಗಂತ್ ತ್ತಾ ಬರೀ ನನ್ನ ಹತ್ರ ಅಷ್ಟೆ ಹಂಗಿರ್ಬೇಕು ನಾನು ಆ ಸಪರೇಟ್ ಆಗಿರ್ಬೇಕು ನಾವ ಅಷ್ಟೇ ಇರ್ಬೇಕು ಅಂತ ಮೈಂಡ್ಸೆಟ್ ಏನು ಇಲ್ಲ ನನ್ ಪ್ಲಾನಿಂಗ್ ಇರೋದು ನಾನ್ ಇದ್ದೆ ಅಂತಂದ್ರೆ ಎಲ್ಲಾರ ಜೋತೆನೇ ಇರ್ಬೇಕು ಎಲ್ಲರ ನಡುವೇನೆ ಬೆಳಿಬೇಕು ಎಲ್ಲಾರ್ ನಡಿವೇನೆ ಚೆನ್ನಾಗಿರ್ಬೇಕು
ಮನಿ ಡಸಂಟ್ ಮ್ಯಾಟರ್ ಟ ಮೀ ಅದನ್ನ ನಾವು ಹೆಂಗಾದ್ ಅರ್ನ್ ಮಾಡ್ಬೋದು ಅದನ್ನ್ ಭಿಕ್ಷುಕನು ಅದನ್ನ ಅರ್ನ್ ಮಾಡ್ ಬಟ್ ನಂಗ ಅದು ಬೇಡ ಹ್ಮ ನಮಗ ಅದು ಬೇಕಾಗಿಲ್ಲ ನಂಗೆ ಬೇಕಾಗಿರೋದು ಓನ್ಲಿ ನೋಡಿದೆ ಅಂತಂದ್ರೆ ನಾವ ಇನ್ನೊಬ್ಬ ರೋಲ್ ಮಾಡೆಲ್ ತರ ಇರಬೇಕು
ಹ್ಮ್ ಹ್ಮ್
ಹೊಟ್ಟೆ ಕಿಚ್ಚಿ ಬರ್ಬೋಕ್ ಇನೋಬ್ಬರಿಗೆ
ಹ್ಮ್
ಲೆವೆಲ್ಗೆ ಯಾರ್ದು ಎಕ್ಸಾಂಪಲ್ ತಗೊಂಡ್ ಜೀವನ ಮಾಡಬಲ್ಗೆ ನಾನ ಇನ್ನೊಬ್ರಿಗೆ ಎಕ್ಸಾಮ್ ಲ್ಲ ಜೀವನ ಮಾಡಬೇಕು ಅದ ಎಂತ ಸಿಚುವೇಷನ್ ಬಂದ್ರುನು ಕೂಡ ಎದ್ರಸ್ಬಲ್ಲೆ ಈಗ ನಾನೇನ ತಪ್ಪ ಮಾಡ್ದೆ ಅದು ನಮ್ ನಡುವೇನ ಇರ್ಬೇಕು ಅದನ್ನ ಬಿಟ್ಟು ಇನ್ನೊಬ್ರು ಬಂದಾಗ ಅವ್ರ ನಡುವೇ ಎತ್ತಿ ತೋರ್ಸೋ ಬನ್ನ ಅದು ಏನೇ ಪ್ರಾಬ್ಲಮ್ಸ್ ಇದ್ರುನು ನಮ್ ನಮ್ಮಲ್ಲ ಸಾಲ್ವ್ ಆಗ್ಬೇಕು ಕು
ಹ್ಮ್ ಹ್ಮ್ ನೈಸ್
ಅಷ್ಟೇ
ಹ್ಮ್
ಅವರು ಅದು ಹೆಂಗ ಗೊತ್ತಾಗ್ತೈತಿ ಅಂತ ಅಂದ್ರೆ ಇಫ್ ಅ ಪರ್ಸನ್ ಲವ್ಸ್ ಹರ್ ಮಾಮ್ ಡೆಫಿನೆಟ್ಲಿ ಹಿ ವಿಲ್ ಆಲ್ಸೋ ಲವ್ ಅವ ವೈಫ್
ಹ್ಮ್ ಹ್ಮ್ ಹ್ಮ್
ರೆಸ್ಪೆಕ್ಟ್ ಫುಲ್ ಆಗಿರ್ಬೇಕು ವುಮೆನ್ಸ್ ಗೆ
ಹ್ಮ್ ಹ್ಮ್
ಹ್ಮ ಬರೀ ಆ ಹುಡುಗಿ ಮದ್ವೆ ಅನತ್ರನೆ ಬರೀ ಮನೆ ಕೆಲ್ಸ ಅಷ್ಟೇನೆ ಇರ್ಬೇಕು ಮದ್ವೆ ಆಗಿದ್ದಾರೆ ಮತ್ತ ಹಾ ರೆಸ್ಟ್ರಿಕ್ಯುಷನ್ ನ್ ಲೈಫ್ ನನಗ್ ಇಷ್ಟ ಆಗಂಗಿಲ್ಲ ಬಿಕಾಸ್ ಆಲ್ರೆಡಿ ಎಲ್ಲ ಹಾಗಕ್ಕಿಂತ ಮುಂಚೆ ನನಗೆ ನಾನು ಬೌಂಡ್ರಿ ಹಾಕೊಂಡ್ಬಿಟ್ಟಿದ್ದೀನಿ ಸೊ ನನಗ್ ಇನ್ನೊಬ್ರು ಅವರು ನಾನ ಇನ್ನೊಬ್ರು ಹಿಂಗ್ ಮಾಡು ಹಿಂಗಗೆ ಇರ್ಬೇಡ ಅನ್ನಕ ನ ಮುಂಚೆ ನಾನ್ ಹಂಗ ಇರ್ಬಬೇಕು ನಾನ್ ಹಂಗ್ ಬೆಳ್ದ್ಬಿಟ್ಟೀನಿ
ಹ್ಮ್ ಹ್ಮ್
ನ ಎಕ್ಸ್ಪೆನ್ಸಿವ್ಸ್ ಯಾವು ಏನೂ ಇಷ್ಟ ಅ ನಂಗೆಲ್ಲ ನಂಗ ಏನೋ ಒಂದ್ ಚಿಕ್ಕದಾಗ ಒಂದ್ ಕಾಂಪ್ಲಿಮೆಂಟ್ ಕೊಟರುೂ ನಾ ಚಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತೀನಿ ನಾ ಚಿಕ್ಕ ಚಿಕ್ಕದ್ರಲ್ಲೇ ಖುಷಿ ಜಾಸ್ತಿ ಪಡ್ತೀನಿ
ನನ್ ಇವಾಗ ಇದೆಲ್ಲ ಕೇಳಾದ್ಮೇಲೆ ನನಗ್ ಅನ್ಸುತ್ತೆ ನನ್ಗೆಕಿತರ ಹುಡ್ಗಿ ಸಿಗಬಾರದು ಅಂತ
ಹ್ಮ್ ಸಿಗೋದೆಲ್ಲ ಬೆಸ್ಟೆ ಅನ್ಕೋಳಿ
ಆದ್ರೆ
ಹಾ ನಾವೇನೋ ಒಂದ ಎಕ್ಸ್ ಎಕ್ಸ್ಪೆಕ್ಟೇಷನ್ ಇನ್ನು ಒಂದ್ ಪರ್ಸನ್ ಒಳಗಡೆ ಇರದು ಕ್ಯಾರೆಕ್ಟರ್ ನ ಇವತ್ತು ಇನ್ನೊಂದ್ ಪರ್ಸನ್ ಒಳಗಡೆ ಹುಡುಕ್ಬಾರ್ದು ಎಲ್ರಗೂ ಅವ ಕ್ಯರೆಕ್ಟ ಅವ್ರ ಅವ್ರಿಗೆಗದು ಅವರ್ ತರಇಲ ಇವರ್ ರ ಇರಲ್ಲ ಫಸ್ಟ್ ಆಫ್ ಆಲ್ ಪರ್ಸನ್ ನ ಕ್ಯಾರೆಕ್ಟರ್ ನ ಇವತ್ತು ಕಂಪಾರಜನ್ ಮಾಡ್ಬಾರ್ದ ಅದು ಅವರವರಿಗೆ ಅದು
ಹ್ಮ್ ಹ್ಮ್
ನ್ನ ಒಬ್ಬರು ಕ್ಯಾರೆಕ್ಟರ್ ತಗೊಂಡುಗಿ ಇನ್ನೊಬ್ರು ಒಳಗಡೆ ಅದು ಇನ್ ಬಿಳ್ ತರ ಅದು ಇದು ಸಿಸ್ಟಮ್ ಇಂದೇ ಬೇರೆ ಇದು ಸಿಸ್ಟಮ್ ಇಂದ ಬೇರೆ ಅದೇ ಬೇರೆ ಕಂಪ್ನಿ ಇದೇ ಬೇರೆ ಕಂಪ್ನಿ ವರ್ಕಿಂಗ್ ಎಲ್ಲ ಬಿಡ್ತಾರೈ ಹಂಗೆ
ಹ್ಮ್ ಹ್ಮ
ಬಿಕಾಸ್ ಅವ್ರ್ದೇ ಆದಂತ ಲೈಫ್ ಸ್ಟೈಲ್ ಒಳಗಡೆ ಅವ್ರ್ ಬೆಳ್ಕಂಬೊಬ್ಬಿಟ್ಟಿರ್ತಾರೆ ಈಗ ನಾನು ತಗಂಬಂದು ಇಲ್ಲ ನನಗೆ ಆ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅದನ್ನ ಹೇಳಿ ಇನ್ನೊಂದ್ ಮೇನ್ ಏನು ಅಂತ ಅಂದ್ರೆ ಅವರು ಅವ್ರಾಗೆ ಇರ್ಬೇಕು ನನಗೆ ನಾನಾಗೆ ಇರಕ್ ಬಿಡ್ಬೇಕು ನಂಗೆ ಮಾಡ್ರನ್ನಂಗೆ ಇರ್ಬೇಕು ಫ್ಯಾನ್ಸಿ ಆಗೇ ಇರ್ಬೇಕು ಅದು ನಮ್ಮ ಕಂಫರ್ಟ್ನೆಸ್ ನಮ್ ಇದ್ದಿದ್ದಂಗೆ ಬಿಟ್ಬಿಡ್ಬುಕ್ಕು ರಿಸ್ಟ್ರಿಕ್ಟ್ ಮಾಡಿದ್ರು ಅಂತಂದ್ರೆ ಹಟಕ್ ಬಿದ್ದಂಗ ಅನ್ಸ್ತೈತಿ ಅದ್ರಿಂದ್ರ ಆಚೆ ಬಿಡ್ಬೇಕ್ ಕೂ ಅಂತ ನನಸ್ಸತ್ತಿಗೆ ಮತ್ತೆ ನಮ್ಮ್ ಅಷ್ಟಕ್ ನಾವೇ ಬಿಟ್ಟೆ ಅಂತಂದ್ರ ನನ್ಗ ಅವ್ರನ್ ಅವ್ರಾಗೆ ನನಗೆ ನಾನ ಹೆಂಗಿದೀನ್ ಹಂಗೆ ಎಕ್ಸೆಪ್ಟ್ ಮಾಡಾದ್ಬೇಕು ನಾನ್ ಯಾರ್ ಸಂಗಿಲು ಚೇಂಜ್ ಆಗಲ್ಲ ನನ್ ಸಲವಾಗಿ ಯಾರು ಚೇಂಜ್ ಆಗ ನೆಸಸಿಟಿನೂ ಇಲ್ಲ ಹಂಗೆ
ನೈಸ್
ಸರಿ ಓಕೆ ನನ್ ಡ್ಯೂಟಿಗ್ ಟೈಮ್ ಆಯಿತು ಮತ್ತೇ ಕಾಲ್ ಮಾಡ್ತೀನಿ ನಿಮಗೆ ಸಿ ಯು ಬಾಯ್
ಸೀ ಯು ಹ್ಯಾವ್ ಅ ಗುಲ್ ಡೇ ಬಾಯ್ ಬಾಯ್ ಹ್ಮ್